ಹಲೋ
ಿದ್ಯಾ
ಹಾ
ನಮಸ್ತೆ
ನಮಸ್ಕಾರ ಯಾರೀತಿ ಮಾತಾಡ್ತಾರೆ ನನ್ನ ಹೆಸರು ನನ್ನ ಹೆಸರು ಶರಣಮ್ಮ ಅಂತ
ನಿಮ್ಮ ಹೆಸ ಶರ್ಮ ನನ್ನ ಹತ್ರ ಶ್ರೇಯ ಆಗ್ತೇಿ
ಹೌದಾ
ಹಾ ಯಾವ್ರಿನ ಮಾತಾಡ್ ನಾನ ಬಿಜಾಪುರಿಂದ ಮಾತಾಡ್ತಿರೋದು ನೀವು ಎಲ್ಲಿಂದ ಮಾತಾಡ್ತಿರೋದು
ನಾ ಇದು ಬೆಂಗ್ಗಳೂರಿಂದ
ಬೆಂಗಳೂರಿಂದ ಮಾತಾಡ್ತಿರದ ಏನ್ ಕೆಲ್ಸ ಮಾಡ್ಕೊಂಡಿದೀರಾ
ನಾವು ಓದ್ತಾ ಇದ್ದೀವಿ ನೀವು
ಓದತಾ ಇದ್ದೀನಿ ಏನ್ ಓದ್ತಾ ಇದ್ದೀರಾ ನೀವು
ನಾವ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀವಿ ನೀವೇನ್ ಮಾಡ್ತಾ ಇದ್ದೀರಾ
ನಾು ಇಂಜಿನಿಯರಿಂಗ್ೇ ಮಾಡ್ತೀಿ ಇಂಜಿನಿಯರಿಂಗ್ ಅಲ್ಲಿ ಏ ನ ಹೋಗ್ತಿದ್ದೀರಾ
ನಾಾನು ಈಸ ಈಸ ತಗೊಂಡಿದ್ದೀನಿ ನೀವು
ತಗೊಂಡಿದಿ
ಹೇಗಿದೆ ಎಲ್ಲ ಕಾಲೇಜು
ಚೆನ್ನಾಗಿದೆ ಕಾಲೇಜ್ ಎಲ್ಲ ನಿಮ್ ಕಾಲೇಜ್ ಎಲ್ಲ ಹೇಗಿದೆ
ಚೆನ್ನಾಗಿದೆ
ಹಾ
ಹಾ ಆಯ್ತಾ ನಿಮ್ದ ಆಯ್ತಾ ಊಟ
ಆಯ್ತು ಏನ್ ಊಟ ಮಾಡುದ್ಿ
ಹ ಅನ್ನ ಟಮೊಟೋ ಸಾರಾ ನೀವು
ನಾನು ನಾನು ಅಷ್ಟೇ ಅನ್ನ ಶೇಂಗ ಚಟ್ನಿ ಪ್ಪ ಹಾ
ನಿಮ್ ಕಡೆ ಏನು ಸ್ಪೆಷಲ್
ಈಗ ಏನ್ ಸ್ಪೆಷಲ್ ಇಲ್ಲ ಪಾಕ್ ಈಗ ದೇನ್ ದಿನ ಕಾಲೇಜ ಹೋಗೋದು ಬರೋದು ಇಂಟರ್ನಲ್ಸ್ ಬೇರೆ ಇದೆ ಇನ್ನೊಂದ ವಾರ್ದಲ್ಲಿ
ಅಲ್ಲ ಊಟದಲ್ಲಿ ಏನ್ ಸ್ಪೆಷಲಿ ನಿ ನಿಮ್ ಕಡೆ ಬಿಜಾಪುರ್ ಅಂದ್ರಲ್ಲ
ಪೂರ್ತಿ ನಾರ್ತ್ ಸೈಡ್ ಆಗಿದ್ರಿಂದ ನಮ್ಗೆ ರೊಟ್ಟಿ ಶೇಂಗಾಯಿ ಕಟ್ಟಿ ರೊಟ್ಟಿ ಪಲ್ಯ ಅಂದ್ರೆ ಬದ್ನೇಕಾಯಿ ಪಲ್ಯ ಅಡ್ಗಾಯಿ ಪಲ್ಯ ಶೇಂಗಾ ಚಟ್ನಿ ಮೊಸರು ಮತ್ತೆ ಒಂದ್ ಸ್ವಲ್ಪ ಕಾಯಿ ತಲೆ ಎಲ್ಲ ಚೆನ್ನಾಗಿರುತ್ತೆ ಒಂದ್ಸೈಡ್ ಊಟ ಡಿಫ್ರೆಂಟ್ ಆಗಿರುತ್ತೆ ಒಂದ್ ಸ್ವಲ್ಪ ಬ ವೆರೈಟಿ ಆಗಿರುತ್ತೆ
ಹೌದು ಎಲ್ಲಾ ಹೇಳ್ತಾರೆ ಆ ಸೈಡ್ ಆ ತರಕಾರಿ ಎಲ್ಲಾ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ
ಹಾ ಮತ್ತೆ ಊಟನೂ ಚೆನ್ನಾಗಿರುತ್ತೆ ಒಂದ್ ಸ್ವಲ್ಪ ಫುಲ್ ಬಾಯ ತುಂಬ್ರ ಉಪ್ಪು ಖಾರ ಎಲ್ಲ ಹಾಕೊಂಡು ಹಾಕಿ ಮಾಡ್ತಾರಲ್ಲ ಚೆನ್ನಾಗಿರುತ್ತೆ ನೀವು ಊಟ ಮಾಡಿದ್ದೀರಾ ಯಾವತ್ತಾದ್ರು ಉತ್ತರ ಕರ್ನಾಟಕದ ಊಟ
ಹಾಂ ಮಾಡಿದ್ದೀವಿ ನಮ್ಮ ನಮ್ದ ಬಂದು ಉತ್ತರ ಕರ್ನಾಟಕನೇ ಇರೋದೆಲ್ಲ ನಾವು ಈ ಕಡೆ
ಹೌದಾ ಯಾವ್ದ ನಿಮ್ದು ಆ ಕಡೆ ಉತ್ತರ ಕರ್ನಾಟಕದಲ್ಲಿ
ನ ನದುು ಉಲ್ವರ್ಗ
ಗನ್ ಮತ್ತೆ ಗುಲ್ಬರ್ಗಾದಿಂದ ಇಲ್ಲೇನ ಇಲ್ಲಿ ಬಂದ್ ಸೆಟಲ್ ಆಗಿರೋದ ನಿಮ್ಮ ಅಪ್ಪ ಅಮ್ಮ
ಹಾ ಹೌದು
ಹೌದಾ
ಹಾ ನೀವು ಆ ಇವಾಗ ಓದ ಆೋಗತಾ ಇದೀರಲ್ಲ ಓದಿದ್ದಾದ್ಮೇಲೆ ಈ ಕಡೆ ಬರ್ಬೇಕು ಅನ್ಕೊಂಡಿದ್ದೀರಾ ಇಲ್ವಾ
ಇಲ್ಲ ನಾ ಸದ್ಯ ಈಗ ಬೆಂಗ್ಗಳೂರಲ್ಲೇ ಓದ್ತಾ ಇರೋದು
ಹೌದಾ
ಹಾ ಬೆಂಗ್ಗಳೂರಿಂದು ಪ್ರಾಪರ್ ಅಂದ್ರೆ ಊರ್ ಬಂದು ಬಿಜಾಪುರ್ಂದ ಒಂದ್ ಸ್ವಲ್ಪ ಮುಂದೆ ಹೋಗ್ಬೇಕು ಅಹ ನಾನು ಈಗ ರೋದೆಲ್ಲ ಬೆಂಗಗಳೂರಲ್ಲೇ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಲ್ಲಿ ಇಂಜಿನಿಯರಿಂಗ್ ಬೆಂ್ಗಳೂರಲ್ಲೇ ಮಾಡ್ತಿದೀನಿ
ಹಾ ಮತ್ತೆ ಹೇಗಿದೆ ಎಲ್ಲ ಇಂಜಿನಿಯರಿಂಗ್
ಇಂಜಿನಿಯರಿಂಗ್ ಚೆನ್ನಾಗಿದೆ ಈಗ ಇನ್ನೊಂದು ವಾರದಲ್ಲಿ ಇಂಟರ್ನಲ್ಸ್ ಈಗ ದನ್ನ ಲ್ಯಾಬ್ ಎಕ್ಸಾಮ್ಸ್ ಎಲ್ಲ ತಗೊತಿದ್ದಾರೆ ಪರೀಕ್ಷೆಗಳು ಅದ್ರಲ್ಲೇ ಹೋಗ್ ದಿನ ಹೇಗೋ ಇನ್ನೊಂದು ತಿಂಗಳು ಬಿಟ್ರೆ ಮತ್ತೆ ಪೂರ್ತಿ ಅಂತ ಪರೀಕ್ಷೆ ಬರುತ್ತೆ ಫುಲ್ ಫೈನಲ್ ಎಕ್ಸಾಮ್ಸ್ ಬರುತ್ತೆ ಅದನ್ ಅ ಅದನ್ ಮುಗಿದ್ರೆ ಸೂಟ್ ಹಾಲಿಡ ಕೊಡ್ತಾರೆ ಅಂದ್ರೆ ರಜೆ ಸಿಗುತ್ತೆ ಈ ಸತ್ತ ಏನೋ ಎರಡ್ ತಿಂಗಳು ರಜೆ ಅಜಾ ಅಂತ ಹೇಳಿದ್ದಾರೆ ನೋಡ್ಬೇಕು ಏನಾಗುತ್ತ ಹಾ
ತಿಂಳ ಕಾಲೇಜ್ ರಜಾ ಕೊಡಲ್ಲ ಅನ್ಕೋತೀನಿ ಎಲ್ಲಾ ಡಿಗ್ರಿ ಲೈಫ್ ಅಲ್ಲಿ
ದು ನಮ್ಗೂ ಲಾಸ್ಟ್ ಹೋದಸಲ ಎಲ್ಲ ಒಂದ ಒಂದ ತಿಂಗಳು ಮಾತ್ರ ಕೊಟ್ಟಿದ್ು ಈ ಸತಿ ಎರಡ್ ತಿಂಗಳು ಅಂತಿದಾರಪ್ಪ ಇನ್ನುೂ ಗೊತ್ತಿಲ್ಲ ಅಷ್ಟೊಂದು ಐಡಿಯಾ ಇಲ್ಲ ಏನಾಗುತ್ತೋ ಏನೋ ಅಂತ
ಹೌದಾ ಮತ್ತೆ ರಾಜ್ಯದಲ್ಲಿ ಎಲ್ಲಿ ಹೋಗ್ಬೇಕನ್ ತಗೊಂಡಿದ್ದೀರಾ
ಪ್ರವಾಸಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೀವಿ ರಜಾ ಕೊಟ್ಟಿದೆ ಪರೀಕ್ಷೆ ಮುಗಿದ್ ಮಾರನೇ ದಿನಾನೇ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀವಿ ಗೊತ್ತಿಲ್ಲ ಏನಾಗುತ್ತ ದೂತ್ ಸಾಗರ್ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ ಎಲ್ಲಾರೂ ಸೇರಿ ಮತ್ತೆ ದೂತ್ ಸಹ ದೂ ಸಗರ್ ಬಿಟ್ಟ ಆದ್ರೆ ಮನೇಲಿ ಇರ್ತೀವಲ್ಲ ಹೇಗಿದ್ರು ಎರಡು ತಿಂಗ್ಗಳು ಅವಾಗ ಮನೆ ಕುಟುಂಬದವ್ರ ಜೊತೆ ಎಲ್ಲಾದ್ರೂ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀವಿ ಎಲ್ಲಾರು ಸೇರಿ ಹ್ಮ್ ನೀವೆಲ್ಲಾದ್ರೂ ಹೋಗ ನೀವೆ ಎಲ್ಲ ಹೋಗ್ಬೇಕು ಅನ್ಕೊಂಡಿದ ಎಲ್ ಎಲ್ಲಾದ್ರೂ ಪ್ರವಾಸಕ್ ಹೋಗ್ಬೇಕು ಅನ್ಕೊಂಡಿದ್ದೀರಾ ಅಥವಾ ಹೋಗ್ ಬಂದಿದ್ದೀರಾ ಆಲ್ರೆಡಿ
ಹೋಗಿದ್ವಿ ತಿರುಪತಿ ಹೋಗಿದ್ವಿ ಒಂದ್ ಎರಡ್ ತಿಂಗಳ ಹಿಂದೆ
ತಿರುಪತಿ ಹೋಗಿದ್ರಾ ಹೇಗ್ ಹೋಗಿದ್ರಿ ತಿರುಪತಿ ಹೇಳ್ತೀರಾ ಸ್ವಲ್ಪ
ಹಾ ನಾವು ಹೋಗುವಾಗ ಅ ಮುಳಬಾಗ್ಲಿಗ ಹೋಗಿದ್ವಿ ಮೊದಲು ಮುಳಬಾಗ್ಲಿ ಗೊತ್ತಲ್ಲ ನಿಮ್ಗೆ
ಹಾ ಮುಳಬಾಗ್ಲು ಗೊತ್ತು ಕೇಳಿದೀನಿ ನೀವು
ಹ ಅಲ್ಲಿ ದೋಸೆ ಫೇಮಸ್ ಯಾವಾಗಾದ್ರು ತಿಂದಿದ್ದೀರಾ
ಹಾ ಯಾವ್ದು ಮುಳ್ಬಾಗಲು ದೋಸೆನ ಏನೋ ತುಪ್ಪದಿಂದ ಮಾಡ್ತಾರೆ ಅಂತಾ ಕೇಳ್ಪಟ್ಟಿದ್ದೀನಿ ತಿಂದಿಲ್ಲ ಆದ್ರೆ ಕೇಳ್ ಫೋನಲ್ಲಿ ನೋಡಿದ್ದೂ
ಹಾ ಅಲ್ಲೆಲ್ಲ ಸ್ಪೆಷಲ್ ಅದು
ಹಾ
ಹಾ ಒಂದ್ಸಲ ಟ್ರೈ ಮಾಡಿ ಯಾವಾಗಾದ್ರೂ ಹೋಗಿ
ಹಾ ಹೋದಾ ಅಲ್ಲಿಗ್ ಹೋದಾಗ ಟ್ರೈ ಮಾಡ್ಬೇಕು ಹೊ ಮುಳ್ಬಾಗ್ಲಿಗೆ ಅಲ್ಲಿ ಯಾರು ನಂಗೆ ಫ್ರೆಂಡ್ಸ್ ಇಲ್ಲ ಮುಳ್ಬಾಗ್ಲಲ್ಲಿ ಅ ನೀವೇ ಕರ್ಕೊಂಡ್ ಹೋದ್ರೆ ನೀವೇ ಕರ್ಕೊಂಡ್ ಹೋಗ್ಬೇಕು ನೋಡಿ ಒಂದಸತೆ ಕರ್ಕೊಂಡ್ ಹೋದ್ರೆ ನಿಮ್ ಜೊತೇನೆ ಬಂದ ತಿನ್ನಿ
ಏ ನಾವ್ ನೀವು ಅಪರಿಚಿತರ ಜೊತೆ ಎಲ್ಲಾ ಹೋಗ್ತೀರಾ ಹೊರಗಡೆ ಎಲ್ಲಾ
ಅಂದ್ರೆ ಅಪರಿಚಿತರೇ ನೀವ್ ಹೆಂಗ್ ಅಪರಿಚರ ಆತಿರಿ ಅವಾಗ ಅವಾಗ ಫೋನ್ ಮಾಡ್ತಿರ್ತೀರಲಾ ಒಂದ್ ಸ್ವಲ್ಪ ಅವಾಗ ಗೆಳತಿಯರ್ ಆಗ್ಬಿಡ್ತೀವಿ ನಾವು ಈಗ ಹಾಗೆ ಹಾಗೆ ಅವಾಗ ಅವಾಗ ಕಾಲ್ ಮಾಡದಾಗ ಮಾತಾಡಿ ಮಾತಾಡಿ ಇರ್ ಗೆಳತಿಯರ್ ಆಗ್ತೀವಿ ಅಲ್ಲಾ ಮತ್ತ ಹ ಹೈ ಹೇಗ್ ಅಪರ್ ಅಪರಿ ಶ್ರದ್ಧಾ ಹಾಕ್ತೀರಿ ನೀವು ನಿಮ್ಗಿದಾರಾ ಗೆಳತಿಯರೆಲ್ಲಾ ಇ
ಹಾ ಅಂದ್ರೆ ನಾ ಹೇಳಿದ್ನಲ್ಲಾ ಮುಳಬಾಗ್ಲಿಗ್ ಹೋಗಿದ್ವಿ ಅಲ್ಲೇ ಇದ್ವಿ ಒಂದಿನ ಅಲ್ಲಿಂದ ಮಾರ್ನೇ ದಿನ ಅಲ್ಲಿಂದ
ಅಂದ್ರೆ ಮುಳಬಾಗಲಲ್ಲಿ ಎಲ್ಲಿ ಹೊಟ್ ಹೋಟಲಲ್ಲಿ ಇದ್ರಾ ಎಲ್ಲಿದ್ರಿ
ಮನೇಲೆ ಇದ್ವಿ ನಮ್ ಗೆಳತಿದ್ ಒಬ್ಬರ್ದ ಮನೆ ಇದೆ ಇಲ್ಲೆ ನಮ್ ಗೆಳತಿದು ಅಲ್ಲಿದ್ವಿ ಅಲ್ಲಿಂದ ಮಾರನೇ ದಿನ ಹೋಗಿದ್ವಿ ನಾವು ತಿರುಪತಿಗೆ ಹೋಗಿ ಅಲ್ಲಿ ಕೆಳಗಡೆ ಎಲ್ಲ ಕಾಂಪ್ಲೆಕ್ಸ್ ಇದೆ ಗೊತ್ತಾ ನಿಮ್ಗೆ
ಆ ಇಲ್ಲಪ್ಪಾ ನಾನಿನ್ನು ತಿರುಪತಿ ಹೋಗಿಲ್ಲ ಒಂದಾಸತೇನು ಅದೀಕ್ಕೆ ನಿಮ್ಗೆ ರೂಟ್ ಕೇಳ್ದೆ ಹೆಂಗ್ ಹೋದ್ರಿ ಅಂತಾ ಹೇಳಿದ್ರೆ ನೀವ್ ಹೇಳಿದ ಪ್ರಕಾರನೆ ನಿಮ್ ರೂಟ್ ಮ್ಯಾಪ್ ಇಡ್ಕೊಂಡು ನಿಮ್ಮ ಸಲಹೆ ಮೇರೆಗೆ ಹೋಗ್ಬೇಕು ಅಂತ ನಿಮ್ಮನ್ನ ಕೇಳ್ದೆ
ಹ್ಮ್ ಅದೇ ಈಗಾ ಹೇಳ್ ಹ್ಮ್ ಕೇಳಿ ಮತ್ತೆ ಅಲ್ಲಿಂದಾ
ಐ
ತಿರುಪತಿಗ್ ಹೋದ್ವಿ ಅಲ್ಲಿ ಕಾಂಪ್ಲೆಕ್ಸ್ ಅಲ್ಲಿ ಇದ್ವಿ ರಾತ್ರಿ ಎಲ್ಲಾ ಅಲ್ಲೆಲ್ಲಾ ಇರ್ಬೋದು ಎಲ್ಲಾ ಭಕ್ತಾದಿಗಳೆಲ್ಲಾ ಅಲ್ಲಿ ಇರ್ತಾರೆ.
ಹಾ ಹಾ
ತಿರುಮಲಕ್ಕೆ ಹೋಗೋರೆಲ್ಲ ಅಲ್ಲಿ ಅಲ್ಲಿ ಒಂದ್ ದಿನ ಇದ್ದು ಬೆಳಗ್ಗೆ ಹೋಗ್ತಾರೆ ರೆಡಿ ಆಗಿ ಎಲ್ಲ. ಸ್ನಾನಗಿನ ಮುಗ್ಸಿ ಸ್ವ ಮತ್ತೆ ಅಲ್ಲಿಂದ ಹೊರಟ್ವಿ ಅಲ್ಲಿ ಅಲ್ಲೇ ಟಿಕೆಟ್ ಸಿಗತ್ತೆ ಕೆಳಗಡೆ ಕೌ ಕೌಂಟರ್ ಇರುತ್ತೆ. ಟಿಕೆಟ್ ಕೌನ್ ಸಲ ಅಲ್ಲಿ ನಾವು ಕ್ಯೂ ಅಲ್ಲಿ ಲೈನ್ ಮಾಡಿ ಹೋಗಿದ್ವಿ. ಟಿಕೆ ತಗೋಣೋಷ್ತಿ
ಅಂದ್ರೆ ತುಂಬಾ ಅಂದ್ರೆ ತುಂಬಾ ರಶ್ ಇರುತ್ತಾ ಅಲ್ಲಿ ಹೋಗಕ್ಕೆ?
ಹಾ ಕಂಡಪಟ್ಟಿ ರಶ್
ಹೊ ಅಂದ್ರೆ ಅವ್ನು ಫ್ ನುಕೊಂಡು ನುಕೊಂಡ್ ಹೋಗ್ಬೇಕಾ ಅಥವಾ ಏನ್ ಸಮಾಧಾನವಾಗಿ ಒಬೊಬ್ರನ್ನೇ ಒಬ್ಬೊಬ್ಬ್ರನೆ ಬಿಡ್
ಒಂದಷ್ ಒಂದಷ್ಟು ಜನ ಸಮಧಾನವಾಗಿರ್ತಾರೆ ಒಂದ ಜನ್ನು
ಹಾ ನೀವ್ ಹೋದಾಗ ಹೆಂಗಿತ್ತು ನಿಮ್ ಅಂದ್ರೆ ಸಮಾಧಾನ್ವಾಗ್ ಹೋದ್ರ ಬ್
ನಾವ್ ನಾವ್ ಎಂಟ್ ಹತ್ತ್ ಜನ ಹೋಗಿದ್ವಿ ನಾವ್ ಸಮಾಧಾನ ವಾಗ್ ಹೋಗಿಲ್ಲ ನಾವು ಇಲ್ಲ ನುಗ್ಗಸಿ ನುಗ್ಸಿಕೊಂಡ್ ಹೋಗಿದ್ವಿ ತಿಲ್ ಹ್ಮ್
ಹಾ
ಮತ್ತೆ ಅಲ್ಲಿ ಟಿಕೆಟ್ ತಗೊಂಡ್ ಅಲ್ಲಿ ಟಿಕೆಟ್ ತಗೊಳಕ್ ಆಧಾರ್ ಕಾರ್ಡ್ ಇರ್ಬೇಕು ನಿಮ್ದು.
ಹಾ ಕಂಪಲ್ಸರಿ ಆಧಾರ್ ಕಾರ್ಡ್ ಬೇಕಾ?
ಹಾ ಹೌದು ಅಲ್ಲಿ ಟಿಕೆಟ್ ತಗೊಂಡು ನೆಕ್ಸ್ ಟ್ ಅಲ್ಲಿಂದ ಮೇಲೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ತಿರುಮಲ ಬೆಟ್ಟ. ಓ ಮ್ಮೆಟ್ಲೆ ಹತ್ತಿ ಹೋಗಿದ್ವಿ.
ಹ ಮೆಟ್ಲು ಮೆಟ್ಲು ಹತ್ತಕ್ ಈಸಿ ಇದ್ಯಾ ಅಥವಾ ಯಾವ್ದ್ ಹತ್ತಿದ ಎಲ್ಲೆನೊ ಎರಡೇನೋ ಮೂರ್ ತರ ಮೆಟ್
ಎರಡು ತರ ಇದೆ ಅಲ್ಲಿ ಶ್ರೀವಾರಿ ಮತ್ತೆ ಅಲ್ಪಿರಿ ಅಂತ ಹಲ್ಪಿರಿ ಹತ್ ಹತ್ತಿ ಹೋಗಿದ್ವಿ ನಾವು ಅಲ್ಪಿರಿ ಹತ್ತಿ ಹತ್ತುವಾಗೆಲ್ಲ ಮದ್ಯ ಪ್ರಾಣಿ ಪಕ್ಷಿ ಎಲ್ಲ ಕಾಣ್ಸುತ್ತೆ ಇಲ್ಲಲ್ಲಾ ನೋಡ್ಕೊತಾ ಹೋಗ್ಬೋದು ಮೇಲೆ ಹೋದ್ಮೇಲೆ ನಮ್ಗೆ ಮಾರ್ನೇ ದಿನ ಬೆಳಗ್ಗೆ ಮೂರು ಗಂಟೆಗ್ ಇತ್ತು ದರ್ಶನ.
ಹತ್ತುವಾಗ
ಕಷ್ಟ ಆಯ್ತು ಅಂದ್ರೆ ಗೆಳ್ತೀರಿ ಎಲ್ಲಾ ಇದ್ರಲ್ಲ ಅಷ್ಟು ಅನಸಲಿಲ್ಲ ಏನ್ ಏನು ಆಗಿಲ್ಲ
ಹ ಅಲ್ಲಿ ಹತ್ತುವಾಗ ನೀರು ಊಟಕ್ಕೆ ಏನೋ ಸಮಸ್ಯೆ ಆಗಲ್ವಲ್ಲ ಹತ್ತು ಅಂದ್ರೆ ಅಲ್ಲೆಲ್ಲ ತಿನ್ನಕ್ಕೆ ಅದ ಎಲ್ಲಾ ಸಿಗುತ್ತ ಆದ್ರೆ ನೀರು ನೀರೆಲ್ಲ ಸಿಗತ್ತಾ?
ಹಾ ಸಿಗುತ್ತೆ ಎಲ್ಲಾ ಕಡೆ ನೀರಿಗೇನ ಆ ತೊಂದರೆ ಆಗಲ್ಲ ಸಿಗತ್ತೆ.
ಅಂದ್ರೆ ಊಟಕ್ಕೂ ತೊಂದ್ರೆ ಆಗಲ್ಲ ಅಲ್ಲ ಹೋಗುವಾಗ
ಅಂದ್ರೆ ಬೇಗ ಬೇಗ ಹತ್ಬೇಕಾಗುತ್ತೆ ಲೇಟ್ ಆದ್ರೆ ಮತ್ತೆ ಎಲ್ಲಾ ಮುಂದೆ ಹೋಗಿ ಹೋಗಿ ಬೇಗ ಅಂತ ತಳ್ತಾರೆ ಕಟ್ಟಲಾದ್ರೇ ಅಲ್ಲ ಎಲ್ಲಾ ಕಾಡ ಪ್ರಾಣಿಗೆ ಸುತ್ತಮುತ್ತ ಕಾಡ ಇದೆ ಕಾಡು ಪ್ರಾಣಿಗಳ ಬರುತ್ತೆ ಅಂತ ಮುಂದೆ ಬೇಗ ಬೇಗ ಹೋಗಿ ಅಂತ ಹೇಳ್ತಾರೆ
ಹಾ ಹಾ
ಮತ್ತೆ ಬೆಳಗ್ಗೆ ನಾವು ಹತ್ತಿದ್ವಿ ಎರಡು ಗಂಟೆಗೆ ಬಿಟ್ಟ ಬಿಟ್ರೆ ನಾವ ಬೆಳ ರಾತ್ರಿ ಎಂಟ ಗಂಟೆ ಆಗಿತ್ತು ನಾವು ಮೇಲೆ ಹೋಗುವಷ್ಟೊತ್ತಗೆ ತಿರುಮಲಾ ಬೆಟ್ಟ ಹತ್ತಿದ್ದು ಅಲ್ಲಿ ಊಟ-ಗಿಟ ನಾವು ಏನಂತಾರೆ ನೆಕ್ಸ್ಟ್ ಹ ಮಾರನೇ ದಿನ ಇತಲ್ಲ ನಮ್ಮ್ ಮೂರ್ ಗಂಟೆಗೆ ಅದಕ್ಕೆ ನಾವು ಲೈನಿಂಗ್ ನಿತ್ವಿ ಅಲ್ಲೇ ಹನ್ನೆರಡ ಗಂಟೆ ಬಿಡ್ತೀನಿ ಅಂದಿದ್ರು ನಮಗೆ ಎಲ್ಲ ದರ್ಶನಕ್ಕೆ ಹನ್ನೆರಡ ಗಂಟೆಗೆ ಮತ್ತೆ ಲೈನಲ್ಲಿ
ರಾತ್ರಿ ಹನ್ನೊಂದ ಗಂಟೆವರೆಗೂ ಬೆಟ್ಟ ಹತ್ತಿದ್ದೀರಾ
ಇಲ್ಲಇಲ್ಲ ಎಂಟಕೆಲ್ಲಾ ಮೇಲ ಹತ್ಬಿಟ್ಟಿದ್ವಿ ನಾವು......
ಹಾ ಎಂಟಕ್ಕೆಲ್ಲ ಅಷ್ಟ್ ಬೇಗ ಹ ಅಂದ್ರೆ ಬೆಳಗ್ ಮಧ್ಯಾಹ್ನ ಒಂದ ಗಂಟೆಗೆಲ್ಲಾ ಸ್ಟಾರ್ಟ್ ಮಾಡಿ ಎಂಟ ಗಂಟೆಗೆಲ್ಲಾ ಹತ್ಬಿಡ್ತಿದ್ರಿ......
ಹಾ ಮೇಲೆ ಹೋಗ್ಬಿಟ್ಟಿದ್ವಿ ಅಷ್ಟೊತ್ತಿಗೆಲ್ಲ!... ಆ ಹೋದ್ಮೇಲೆ... ಅದೇ ದರ್ಶನಕ್ಕೆ ನಿಂತ್ವಿ ಹನ್ನೆರಡ ಗಂಟೆಗೆ ಬಿಟ್ರೆ ನಾವು ನಾಲ್ಕವರೆಗೆ ನಮ್ಗ ದರ್ಶನ ಆಯ್ತು.
ದರ್ಶನ ಎಲ್ಲ ಚೆನ್ನಾಗಯ್ತಾ. ಅಂದ್ರೆ ಅಂದ್ರೆ ಅಲ್ ಹೇಳ್........ ತಾರೆ ನೋಡಕ್ಕೆ ಆಗಲ್ಲ ದೇವ್ರನ್ನ ಹಿಂಗೆ ನುಗ್ ಬಿಡ್ತಾರೆ ನುಗ್ ಬಿಡ್ತಾರೆ ಅಂತ ನಿಮಗ ದೇವ್ರು ಕಾಣ್ಸುದ್ರ ಚೆನ್ನಾಗಿ.....
ಬಲ್ಗಡೆ ಹೋಗ್ಬೇಕು ಯಾವಾಗ್ಲೂ ದೇವ್ರಿಗ್ ನೋಡ್ಬೇಕಂದ್ರೆ ನಾವ್ ಚೆನ್ನಾಗಿ ಬಲ್ಗಡೆ ಹೋಗಿದ್ರೆ ನಮ್ಗೆ ಚೆನ್ನಾ
ಹು ಓಕೆ ಹ್ಮ್ ಅಂದ್ರೆ ಹ್ ನೀಟಾಗ್ ಕಾಣುಸ್ತಾ ಇಲ್ಲ ದೇವ್ರು ಅಂದ್ರೆ ಕಣ್ತುಂಬ ನೋಡ್ಕೋಬೋದಾ?
ಹಾ ಹೌದು ಅಂದ್ರೆ ಒಬೋಬ್ ಬ್ರು ತಳ್ತಿರ್ತಾರೆ ಹಿಂದೆ ಹೋಗಿ ಹೋಗಿ ಅಂತ ನಾವು ಇರ್ಬೇಕು ನಾವು ನಮ್ಗೆ ನೋಡ್ಬೇಕಂದ್ರೆ ನಾವು ನಿಂತ್ಕೊಳ್ಬೇಕು ಅವ್ರು ಏನಂದ್ರೆ ಏನು ಅಂತ.
ಹಾ ಹಾ ಹ ಹಾ ಹಾ ಚೆನ್ನಾಗ್ ಹೇಳಿದ್ರಿ ಆಯ್ತಾ ನೀವು ನಾನ್ ನೀವ್ ಹೇಳದ್ ಕೇಳಿ ಹೋಗ್ಬೇಕು ನಿಮ್ ರೂಟ್ ಮ್ಯಾಪ್ ಇಡ್ಕೊಂಡೆ ಒಂದ್ಸರ್ತಿ ಹೋಗ್ಬೇಕು ಅನ್ಸ್ತಿದೆ ಹೋಗ್ ಬರ್ತೀನಿ ನಾನು ಅಪ್ಪಮ್ಮನೆಲ್ಲ ಕೊಂಡ್ ಹಾ ಸರಿ ಆಯ್ತು ನಾನ್ ಯಾವಾಗ್ಲಾದ್ರೂ ಮಾಡ್ ತ್ತೆ ಫ್ರೀ ಇದ್ದಾಗ್ ಹಚ್
ಹಾ ಸರಿ ಸರಿ ಮಾಡ್ತಾ ಇದಿನಿ.